ಕೆಸಾಯತೆನೆ
ಆಯ್ತ ಏನ್ ಮಾಡಕ್
ಏನಿಲ್ಲ ನೀ ಏನ್ ಮಾಡತಿ
ನಾನು ಏನ ಇಿಲ್ಲ ನೋಡ ಅಡ್ಗೆ ಆಯ್ತಲ್ಲಾ
ಹ ಆಯ್ತ ಎಲ್ಲಾ ತಗದಗೈತಿ
ಏನ್ ಮಾಡ್ರಿ ದಗದಗಕ್ಕ
ಡಗದೇಿನ ಕಸ ಪರಿಶಿ ವಗಾನ ಭಾಂಡಾ ಅಡುಿಗೆ
ಎಲ್ಲ ನಿಂದ ಮಾಡಿದೀನ್.
ಇಲ್ ಅಡಗಿ ಅತ್ತೆ ಮಾಡ್ತಾರಾ.
ಹ್ಮ್ ಹ್ಮ್.
ಅಲ್ಲಿಂದಲ್ಲ ಕಸ ಪರಿಶಿ ಒಗ್ಯನ ಭಾಂಡ.
ಅಡಿಗಿ ಮಧ್ಯಾಹ್ದ್ ಈಗ ಮುಗೀತ.
ನಾವ್ ಒಮ್ಮೆ ಮಾಡ್ತಿವ್ ವರೆ ಇದನ್ನ ಮೆರನ್ನ ಅಷ್ಟ್ ಆಗಿರ್ತೈತಿ. ಮಧ್ಯನಕ್ ಚಪ್ ಪಾತಿ ವನಿಗೆ. ರಾತ್ರಿ ರಾತ್ರಿ ಮಾಡ್ತೆಲ್ಲ.
ಬಿಸಿ ಬಿಸಿ ರೊಟ್ಟವಾಗ.
ತ್ರೆದವಾಗ.
ಹ್ಮ್ ಹ್ಮ್. ಏನ್ ಮಾಡ್ಯರ್ ಅಡ್ಗಿ.
ಇಗ್ ಅಡಿಗಿ ಚಪಾತಿ ಬೆಂಡಿಕಾಯ್ ವನ್ಗಿ.
ಬೆಂಡಿಕ ವನಿಗೆ ಹೆಂಗ್ ಮಾಡೋದ್ ಹೇಳ ನಂಗ.
ಬೆಂಡಕಾಯ್ ಕಟ್ ಮಾಡ್ಕೊಳ್ಳೊದು.
ಹಾ ಸಣ್ಣ ಸಣ್ಣ ಪೀಸ್ ಮಾಡೊದೆನ್ ಫುಲ್ ಹಾ.
ಕೊಳ್ ಚಲೋ ತಂಗ್ಯಾದ್. ಇನ್ನ
ಹ್ಮ್
ಹಥರೋದ ಿಂದ ಅ ತೆಗದುು ಎಣ್ಣೆ ಹಾಕುದ್ ಕಡಮ್ಯಾಗ ಜರ ಬಳ್ಳುಳ್ಳಿ ಜಜ್ಜಿ ಹಾಕೂದ
ಹಾ ಹಾ ಎಷ್ಟ ಹಾಕದ ಬೆಳ್ಳುಳಿ
ದ ಬೇಳ ಮಟ್ಟೆ ಅದ್ರ ಐದಾರ ಸಾನು ಅೊಂದ್ರ ಮತಂಡ ಸ್ಯಾಚ್ಚ ಹ ಬೇಕಾರ ಟೊಮ್ಯಾಟೊ ಹಾಕೊಳ್ಳೋದು ಹ್ಮ್ ಅದನ್ನ ಹಾಕುದು ರ ಬೆಂಡಿ ಕಾಯ್ತರಿ ಎರಡದು ಹಿಂದ ಇದನ್ನು ಉಪ್ಪ ಖಾರ ಸಕ್ಕರೆೆ ಇದ್ ನಾಲ್ಕದು ಲಾಸ್ಟ್ಗ ಒಂದ ಚಮಚ ಮಸ್ ತತ್ರ
ಹಾ ಹಾ ಮಸೂರಿ ಯಾಕ
ಚಲೋ ಹತ್ತಟ ಅದಲ್ಲ ಆಳ್ ವಳ ಆಾಗಂಗಗೆ
ಹಾ ಅಂದ್ರೆ ಪುಲ್ ಉದರ್ ಮಾಡ್ಬೇಕಂದ್ರೆ ಹಿಂದನಾ ಒಬ್ಬೊಬ್ಬ್ರ ಮತ್ತ ುಲ್ ಇದು ಮಾಡ್ತಾರಲ್ಲ
ರಸ ಮಾಡೋದಾದ್ರ ಏನತಿ ಒಂದಿಟ ಕೊಬ್ಬರಿ ಕಾ ಕೊಬ್ಬರಿ ಚಿ ಹಕ್ಕುದಾ ಮಸಾಲೆ ಒಂದಿಟ ಕಡಲೆ ಇಟ್ಟದ್ರ ಸ ಬ
ಹಾ
ಕೂದುವ
ಮತ್ತ್ ಶೇಂಗಾದೂ ಹಿಂಗ ಏನ್ ಹಾಕಲ್ಲ
ಶೇಂಗ ಹಾಕೋ್ ಹಾಕ್ತಾರಲ್ಲ ಉದ್ರ ಮನಿಗೆ ಹಾಕ್ಬೋದು ಶೇಂಗಾ
ಹಾ ಹಾ ಹಾ
ಹ್ಮ್್ಮ
ಹ್ಮ್ ಮಾವಿನ್ ಕಾಯ ಶಿಕಾರನ
ಮಯನ್ ಕಾಯನ ಕಲ್ಸ್ಕಡೋದು. ಚಿಕಿ ಅದ್ರೋಸಾಕ್. ತ್ರೀ ಉಪ್ಪ ಹಾಕೊದು. ಒಂದ್ ಯಲಕ್ ಕಿ ಜಜ್ ಹಾಕೋದು.
ಹಾ
ಮಿಕ್ಸ್ ಮಾಡೋದು ನೀರ್ ಬೇಕರ್ ನೀರ್ ಹಾಕೊಳೋದು ಮೇ ನೀರ್ ಬೇಡದ್ರೆ ಬಿಡೊದು.
ಈ ಕಡಿ ಮಂದಿ ಮಾಣಿಕ್ಯ ಶಿಕರ್ನೆದಾನ ಗೊತ್ತಾಗಲ್ಲ.
ಹ್ಮ್
ಹ್ಮ್ ಇ ಹ ಈ ಕಡೆ ಎಲ್ ಲ್ಲ ಜಾಸ್ತಿ ಬೆಲ್ಲ ಹಾಕ್ ಮಾಡ್ತ್ ತರ್ ಎಲ್ಲದುಕ್ಕು ನಾವ್ ಸಕ್ರೆ ಹಾಕ್ ಮಾಡ್ ತ.
ಹ್ಮ್ ಈ ಕಡೆ ಮಹಾರಾಷ್ಟ್ರಕ್ಕೆ ಆಮ್ರಸ್ತ್ತಾರ ಶೇಖರಣೆ ಅನ್ನಗಿಲ್.
ಅಮ್ರಸ ಹ್ಮ್. ನೀವ್ ಮರಾಠಿವಾ.
ಟಿ.
ಹಾ
ಹ್ಮ್ ಹೌದ ಏನಲ್ ನೋಡ
ನೀ ಎಲ್ಲಾ ಕಲ್ತಿ ಅಡ್ಗಿ ಬರ್ತ ಈಗ ಹ್ಮ್ ರೊಟ್ಟಿ ಬರ್ತಾವ ಮಾಡಕ ಹೋಳಿಗೆ
ಹೋಳಗಿ ಒ್ ಜರ ಜರ ಬರ್ತಾವ ಪೂರವಬರ ಹಂಗೆ
ಮಾಡಿನ ಇಲ್ಲವಾದ್ರೆ ಹೋಗಿ
ಮಾಡ ರ ಹ್ಮ್ ಹ್ಮ್
ಹ್ಮ ಮತ್ತೆ ನಂದ ಅಣ್ಣ
ಹ್ಮ ಅದ ಅಷ್ಟ ಠೀಕ ಆ ಅ ಠೀಕ ಆ ನೋಡ್ ಐತ್ ನೀ ತೋರಿಸ ಅಪ್ಪ ನಾವೇನು ಹೂನ ಹತ್ತತತನಿ ಟೈಮ್ ಬರ್ಲಿ ತೋರಿಸ್ ನಲ್ಲ
ಹಾ
ನಯ್ಯವಾ ಬರೋದನ್ನಿ
ಹಾ
ಆ ಬಂದೈತ ಅಂದ
ಹಾ
ಹ ಅಪದನ್ನೆ
ಬಂದೈತ್ ಬಂದೈತ್ ನಾಕ್ ಮನ್ ಅವಾಗ ಹೇಳಿಲ್ಲ
ಅವ ಆಥ ಹೇಳ್ಯ ನೀ ಒಟ್ಟ
ಅದು ಏನ ಆ ಮತ್ತಕ್ಕೆ ಹುಡುಗಿ ಮನೆ ಬೇರೆ ಹೂ ಬಂದಾರಲ್ಲ ಮದುವಗಕ್ಕ
ಏನ
ಅವ್ವ ಅಂದಳಂಗ ಹ ಮನ್ ಹೇಳ ಹಿಂಗುವ ನಿಮ್ಮನ್ನ ಹ ಹ ಹಕೊಂಡಾನ ಹತಂದ ಹ ಅಂದ್ರ ಅಕ್ಕಗೋಳ ಆತನ್ಯನ ಆಯ್ತ್ ಏನು ಏನ್ ಮಾಡದು ನೋಡ್ ಗಾಯಾಕಂದ ಎಷ್ಟ್ ಮಾಡ್ದ ತ ಅಂದ ಹೆಂಗ್ ಮಾಡ್ಕೊಂಡ್ ಕುತಾನು ಅಂದ ಇ ತನ್ನಿ ಏನು ಅವ್ರ ಮನೆಯಾಗ ಬೇರೆರನ್ನ ಮದೆವ ಆಗಕ್ಕೆ ಹೂ ಅಂದಾಳು ಆಕೆ ಅಂತ ಅಂದಾಳು
ಹ್ಮ್
ನಂಗು ಗೊತ್ತಿಲ್ವಾ ನಾ ನ್ ಕೇಳಲ್ಲಿ ಯಾರ್ನ ಅತನಿ
ಹಾ ಹಾ ಹಾ
ಅಷ್ಟೇ
ಹ್ಮ್ ಹ್ಮ್
ಒಳ್ಳೆ ಕೆಲ್ಸ ಮಾಡ್ಯನ್
ಇದೆಲ್ಲ ಏನು ಗೊತ್ತಿಲ್ಲ
ನನಗೆ ಅಷ್ಟು ಗೊತ್ತಲಕೈ ಬಟ್ಟ ಹೂ ಅಂತ ಒಂದಾಳುವ ತಂದ ನಂಗವ ಎದುಕ್ ಹ್ಮ ಅಂದಾಳು ನನಗ್ ಗೊತ್ತಿಲ್ಲ ಅಷ್ಟೇ ನೀವನಿಗ ಅಂದಾಳುವ ಎ ಬೇರೆದವ್ರರಿಗಂದಳು ಯಾರ ಗೊತ್ತು ಹ್ಮ್
ಹ ಬರ್ರ ಹ್ಮ್ ಆಯಕ್ಯನು ಆಕೆ ಹೇಳ್ಯದಾರಪ್ಪ ಇಲ್ಲಾನ ನಂಗ್ ಸುಶ್ಯೋವಗ್ ಬಂದ್ರ ಆತ್ವಾ ಯಾರಕ್ಕಿರ ತಿರ್ವ ಲೆಕ್ಕ ನೀವರಿ ತಿರ್ವ ಲೆಕ್ಕ ಅಂದ.
ಸೊಸಿ ಅದೇ ಬ್ಯಾರೆ ಕ್ಯಸ್ಟ್ ಅಂದ್ರ ನಡಿಯು ತಾನ್ ಆಕಿಗೆ. ಅಗ್ ಹೇಳಿಲ್ಲಕಿ ಮ ನಮ್ ಅಪ್ಪ ಒಪ್ಬೇಕ್
ಹ್ಮ್ ಹ್ಮ್.
ಹು ಅಂದೇ ಇಲ್ಲ ಅಪ್ಪಾಗು ಏನೋ ಒಂದ್ ಮಾತು ಅಂದ್ರೆ ಏನೋ ಒಂದ್ ಆಗೋದ.
ಹೆ ಅದೆಲ್ಲ.
ಅವ್ರ್ ಮನ್ಯಾಗು ಒಪ್ಪಿಲ್ಲ ತೊಡ್ಗಿ ಮನ್ಯಾಗ.
ಹ್ಮ್ ಹ್ಮ್ ಹ್ಮ್ ಹ್ಮ್. ಹ್ಮ್
ನಂಗ್ ರಾಜ ಕಂದ್ರೆ ಇದನ ಫೋಟೋ ಕಳಿಸಿದತಕ್ಕೀಗಿ ನೋಡ್ಯಾ ಆತಕಿ.
ಫಟೋ ಮತ್ ಕಳ್ಸಿಲ್ಲ ಆಕಿ.
ನ್ ಹ ಹಾ ಹಂಗ್ ಯಾದ್ಗೂ ಕಳ್ಸಿಲ್ಲವ. ಅಕಿಯೂ ಕಳ್ಸ್ತನಂತ್ ಕಳ್ಸೀತಿನಂತ್ ಕಳ್ಸಿಲ್ ಅನ್ಸುತ್ತ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ತ್ತ
ಹ್ಮ್
ಕಳ್ಸಿಲ್ಲ ಅನ್ಸತ್ ನಂಗ ಗೊತ್ತಿಲ್ಲ ಏನ್ ಹೊುಡ್ಯಾಕತ ನಾವ
ಒ ಬಾಟಲ್ ತೊಂಡ್ ಬಾರ್ಸಕ ಇದ್ದ ಅವ ಅ ಕೈ್ಯಾಗ ಬೇಕು ಸಾಮಾನುಗಳು ಹಂಗ ಹ್ಞ
ಹ್ಮ್
ಹ
ಹ್ಮ್ ಯಾ ಕಳಕ ಲ
ಅದ್ ಕುೂಡತ್ತಾನ ಹೂವ ನಾಯಸ್ಕನಿ ಮಮ್ಮ ಆತ ನಂಗ ಮಮ್ಮ ಆತಾನೇ ಹ್ಮ್್ಮ್ ಅದ್ರೆ ಹ ಆತ
ಹ
ಹ್ಮ್ ಹಂತ ಹ್ಮ್ ಹ್ಮ್ ಹ್ಮ್ ಮತ್ತೇನಾ ಬವ್ಯಾಖರ್ಚನ
ಯಾರಿಲ್ಲ ನಿನ್ನ ಮೆಸೇಜ್ ಮಾಡಿದ್ನಿ
ಹ್ಮ್
ಹಸ ಮಾಡಡ್ಲವಾಗ
ಆಕಿ ಮಾಡತಾನೇ ನ್ ಟಾಸ್ಕ್ ಏನಲ್ವಾ ಹ್ಮ್ ಹ್ಮ
ಇಲ್ಲ ಇಲ್ಲ ಇದ ಇಲ್ಲಕ್ಕಿ ಬೇರೆ ಐತಿ
ಹ್ಞ
ಹ್ಮ್
ಹ್ಮ
ಕೇಳ್ನ ಅದ ಖಾಲಿ ಇರಲ್ಲ ಅಕ್ಕ ಸಾಲಿ ಎಲ್ಲಿ ಖಾಲಿ ಇರ್ತ ಬಂದ ಮನಗ್ ಕೆಲ್ಸ ಹುಡುಗೋರ ಅಲ್ಲ
ಹ್ಮ್ ಹ್ಮ ಅಂತೆ ಅ
ಹ್ಮ್ ಹ್ಮ್
ಹ್ಮ್ ಹದ ಮತ್ತೆ ಹೆನ್ಮ್ಮ ಇದಾನ ಊಟಕ್ಕೆ ಏನ ಇರ್ತೆತಿ
ಊಟಕ್ಕ ಅಣ್ಣ ಸಾರ ಮಜ್ಜಿ ಇವಾಗ
ಹ್ಮ್ ಹ್ಮ್ ಹ್ಮ್
ಹ ಫ್ರೆಂಡ್ ಹ್ಕ್ ಉಪ್ಪಿನ ಕಾಯಿ ತಂದ್ ಕೊಟ್ಟಳ ಮಣ್ಣವ್ರರು ಮನೆನೊ ಸ ತು ಪೈತ ಸರಿ ನೀ ಹಾಕೊಂಡ ತಿನ್ನೋದು
ಹ್ಮ್
ಹ್ಮ್ ಬ್ಯಾಡ ಅನ್ಸಿದ ಹೊರತ್ತತ್ತುನು ಇವಾಗೇನ್ ನಮ ದುಡ್ಡ ನಂದ ರಾಜಭಾರ
ಹ್ಮ್್ಮ್ ಹ್ಮ್ ಹಂಗಲ್ಲ ಮ ನಂಬುದನ್ನು ಸತ್ತ ಇರ್ತ ಇಲ್ಲ ನಂಬುದನ್ನು ಸತ್ತ ಇರ್ತತಿ ತೇಗ
ಅದೇ ಅದಕ್ಕ ಮಂಡೆ ಮೂರು ಸೊ ಏನ್ ತಿನ್ನಬೇಕ ಅನಸುತ್ತ ತಿಂದು ಬಿಡತಿನಿ
ಹ್ಮ್ ಮತ್ತ ಯವತನ್ನೋದ
ಅದ ಸ್ವಲ್ಪ ಊರಿ ಹೋವಾಗ ಸ್ವಲ್ಪ ಮನಿಗಿ ಸಂತಿ ಏನರ ತಗೊಂಡ ಹೋಗಬೇಕತ್ತ ಮತ್ತೆ ಅನ್ಕೊಂಡನನೆ
ಹಾ
ಮನೆ ಈ ಊಗ ಹೋಗಾಗ ಮನಿಗಿ ಏನರ ಸ್ವಲ್ಪ ತಗೊಂಡ್ ಹೋಗ್ಬೇಕ ಅಂತ ಅನ್ಕೊಂಡಿನಿ ಅದೇ ಏನ್ ತಗೊಂಡ ಹೋಗ ಅಲಿ
ಏನ ಇದೆಲ್ಲ ಅಯ್ಯಾನ ಅವ್ರೇನ್ ಎಲ್ಲತರ ಇದನ್ ಮಾಡತ್ತಾರ
ಅಂದ್ರ ಇಲ್ಲ ಒಂದ್ ಸ್ವಲ್ಪ್ ಕಡಿಮೆ ರೇಟ ಇನ್ನೇನು ಸಿಗ್ತಾವಲ್ಲಾ ಪರ್ನೆಗ ಆತ ಈ ತರ ಏನಾದ ತಗೊಂಡ ಹೋಗ್ಲೇ ಅಂತ ಅದೇ ಏನಾದೂ ಒಂದಿಟ್ಟು ಹೇಳಲ್ಲ ಮನಸಂತ ಏನಾದ್ೂ ತಗೊಲ್
ಹೆಂಗೆ ಮನೀ ಸಂತಿ ಅಂದ್ರೆ ಯಾವಾರಾಗ ಹೇಳ್ತೀನಿ ಮಣೀ ಸಂತಿ
ಅಂದ್ರೆ ನಿಂಗ ಯ ಏನ್ ತಗೊಂಡ ಹೋದ ಚಲೋ ಅಂತ ನಾಕೆ ಆತ್
ಏನ್ ಕಿರಾಣಿ ಸಂತಿ ತಗೋತದಂದ್ರ ನೀ ಹಂಗ ಅದೇನ್ ಹಾ ಅದೆಲ್ಲ ಅವತನ್ ತಗೊಲ್ಲ ಸಾಬಾನ ಅದು ಹಿಂಗೊಮ್ಮೆ ಹ್ಮ್ ಸಾಬಾನ ಹಸೂ ಪೌಡ್ರ
ಹ್ಮ್ ಅದ ದ ಅದನ್ನ ತಗೊಂಡ್ ಹೋಗ್ಲನಂತ ಆ ಬೈ ತಳ್ಬ ಬಿಿ ಹೋದ್ರ ಇಗ್ನಕ್ಂದತ್ ಹೇಳಿ ಅ ಸಂತೂರ್ ಸುಮ ಕಾಸ್ಟ್ಲಿ ಅವವ ಇಲ್ಲಲ್ಲಾ ಒಂದ ಪ್ಯಾಕ ತಗೊಂಡ್ರೆ ಕಡಿಮೆ ಸಿಗ್ತೈತ್ ಮ ಸ್ ಪಾದಂಸ ಪಾ ಏನಾರ ಹಿಂಗ್ ಬೇಕ್ ಯ ತಗೊಂಡ್ ಹೋಗ್ತಿನ್ ಹ್ಮ ಹ್ಮ್. ಅದೇ ಕುಮಾರ್ದೆನವಂದೆ ಕಾರ್ಡ್ ಬಂದ್ ಇದಿರೋ ಹಾಫ್ ರೇಟ್ನಗ್ ಸಿಕಿತ್. ದ ಮಿಲ್ಟ್ರಿ ಕಾರ್ಡಿನ. ಕಾಡ್
ದಿನ ಬಂದಿಲ್ಲ ದಿನ ಬರಂಗ್ ಈಗ ಬರಂಗಿಲ್ಲ ಒಂದ್ ವರ್ಷ ನೌಕ್ರಿ ಆಗುತ್ ತ್ತ.
ಇನ್ನೊ ಅವ ಏನೋ ಹದ್ನೈದ್ ದಿನ ಅಂದ್ವಾ.
ಏನ.
ಹಾ ಬರಕ.
ಕಾರ್ಡ್ ಬರಕ.
ಹಾ
ಹ್ಮ್ ಹ್ಮ್ ಹ್ಮ್ ಹ್ಮ್.
ಏನೋ ನಾವು ಏನೋ ಶಾಪಿಂಗ್ ಮಾಡವಗಲ್ ತ ಬೆಳಕ ಬಾ ಹೋಗ್ ಒನ್ ಒಂದ. ಹಾ ಬರ್ತೇನೆ ಮತ್ತ
ಹ್ಮ್
ಹ್ಮ್ ನಂದ್ರೆ ಅವಂಗೂ ಅಲ್ಲಿ ಬೇಕ ೈನ್ ಮತ್ತ ಂಡಿ ಅಲ್ಲಿ ನೋಡ್ಬೇಕಲ ಎಲ್ಲ
ಕಾಡ ಅದ ಬರ್ತ ಬಿಡಿ ಎಲ್ಲ ನಿಮ್ಮೆ ರೇಟಿ ಸಿಗ್ತೈತೆ ಅವ್ರಿಗೆ
ಅದ ಇನ್ನ ಲೇಟ್ ಅನ್ಸತ್ ನಂಗಗು ಏೋ ಆ ಫ್ರೆಂಡ್ಸಗ್ ಕೊಟ್ಟಾರತ್ ಒಂದ ಇಬ್ಬ್ರ ನೋ ಕೊಟ್ರೆ ಒಂಬತ್ತ ನೋ ತನ್ನತಿದ್ದ
ಹ್ಮ್ ಹ್ಮ್ ಹಾ
ಕೇಳಬೇಕ ಅದ ಅಲ್ಲಿ ಹೋಗಿ ಬಾ ಸ್ ನೋಡು ನೋಡ್ತಂದ ನೋಡ್ಬೇಕು
ಹ್ಮ್ ಹ್ಮ್ ಹ್ಮ್ ಹ ಇಂತ
ಹ್ಮ್
ಸರಿ ತಗೋ ಮತ್ತ್ ಮಾಡುವಂತೆ ಆವೆಲ್ ಹೋದ.
ಅವ್ ಮಾರಾಚನ್ ಕಡೆ ಹೊಗ್ಯನ.
ಹ್ಮ್ ಅ ಎ ಸ್ಟಾಳ್ದೆ ಹೊರ ಹೊಕ್ಕರೆನ್ ತಗೊಂಡ್ ನಾನ.
ಇರ್ತಲ್ಲ ಹೊರಗ.
ಹ್ಮ್ ಸರಿ ತೊಗೊ ಆಯ್ತ್ ಮತ್ ಮಾಡಕಿ.
ಹ್ಮ್
ಸರಿ ಇಡ್ಲ.